ಹೂ ಕೇಳ್ತದ ಹೇಳು ಕೋತಿನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೂ ಮುಗಿಸ್ಕೊಂಡು ಬಂದೇ
ಏನು ಏನ್ ಕೆಲ್ಸ ಅಲ್ಲಿ ಮಾಮೂಲಿ ಸ್ಲಿಪ್ಪರ್ ತರದ ಸ್ಲಿಪ್ಪರ್ ಮಾಡದ ಇಲ್ಲಾಂದ್ರೆ ಸ್ಲಿಪರ್ ಸೇಲ್ ಮಾರದ
ಅದುೂ ಚಪ್ಪಲಿ ಅರ್ಧ ರೆಡಿ ಆಯತದ
ಹಾ ಹಂಗ
ಅನ್ನೇ ರೆಡಿ ಮಾಡಿಬಿಟ್ಟು ಅವರು ಬೇರೆ ಕಡೆ ತಗೊ ಹೋಗ್ತಾರೆ ಅಂದ ಮೇಲ್ಗಡೆ ಇವೆಲ್ಲ ಇರ್ತಾವಲ್ಲ ಅವನೆಲ್ಲಾ ರೆಡಿ ಮಾಡ್ಕೊಡದು
ಹೂ
ಅದು ಕಂಪ್ನಿಗ ಹೋಯ್ತ್ತುು
ಇಲ್ಲಿಂದ ನೀವು ಇದ್ ಮಾಡ್ಕೊಟ್ರೆ ಬೇರೆ ಕಂಪ್ನಿಿಗೆ ಹೋಯ್ತದ ಅದು
ಅಲ್ಲೋಗಿ ಅದು ಫುಲ್ ಚಪ್ಪಲಿಯಾಗಿ ರೆಡಿ ಆಯಿತು
ಫುಲ್ ಚಪ್ಲಿ ಮಾಡಲ್ಲ ನೀ ಇಲ್ಲಿ
ನಾನ್ ಫುಲ್ ಮಾಡಲ್ಲ
ಹಾಡಲ್ವಾ ಬರಿೀ ಅರ್ಧ ಅದಕ್ಕೆ ಕೆಳಗಡೆ ಒಳಗಡೆ ಬೆಂದ್ಿರ್ತದಲ್ಲ ಅದ ಮಾತ್ರ ಮಾಡ್ಕೊಡದ
ಅದನ್ನ ಒಳಗೆ ಮೇಲ್ಗಡ ಬತಾವಲ್ಲ ಹಿಂಡಿಗಳು ಎತ್ರವಾಗ ಬತಾವಲ್ಲ
ಹೂ
ಅದ್ನೇ ಅವ್ರು ಜಾಯಿಂಸ್ ಮಾಡನ್ನ ಫಿಕ್ಸ್ ಮಾಡಿಬಿಟ್ಟು ಹ ಹಾಕಿಬಿಟ್ಟು ಫುಲ್ುಲ್
ಅದೆಲ್ಲಾ ಅದೇ ಕೆಲ್ಸನ ಬೇರೆ ಬೇರೆ ಕೆಲ್ಸನ ಮಾಡ್ತಾರ
ಬರಾದಿ ಆ ಎಲ್ಲರ್ಗುವೆ ಪೂರ್ತಿ ಚಪ್ಲಿ ರೆಡಿ ಮಾಡಿ
ಅಂದ್ರೆ ಬೇರೆ ಇಲ್ಗೋಯ್ತದೆ ಅ ಬೇರೆ ಕಂಪ್ನಿಗಳಗೆ ಇಲ್ಲಿಲ್ಲ
ಅಲ್ಲಿ ಅಲ್ಲಿ ಅದ ನಮ್ಮ ಇಲ್ಲಿ ಕೆಲ್ಸ ಮಾಡ್ತವಿ ಅಲ್ಲ ಅದನ್ನ ಮೇಲ್ಗಡೆಯದ ಅದು ಹಗಳು ಮಾಡದು ಅವರು ಲಾರಿ ಹೂ ಅಲ್ಲಿ ಬರಿೀ ಹುಡುಗ್ರಯ ಹುಡ್ಲೀರ್ ತಕಳಾಲ ಅಲ್ಲಿ ಇಲ್ಲಿ ಅಲ್ಲಿ ಲೋಡ್ನ ಇಲ್ಗ ಕಳಿಸತಾರೆ ಇಂಥವ್ನ್ನ ಮಾಡ್ಕೊಡ್ಬೇಕು ಅಂತ ನಮ ಕಳಿಸ್ತಾರ
ಹೂ
ನಾವು ಅದ್ನ ಅವ್ರು ಚೀಟಿ ಕೊಳ್ಕೊಟ್ಟಿರ್ತಾರ ಇಂಥ ದಿನಕ್ಕೆ ಇಷ್ಟು ಮಾಡ್ಬೇಕು ಅಂತ ಅಲ್ಲಿ ಅವ್ರು ಕೊಟ್ಟಿರ್ತಾರ ಅದ್ನ ನೋಡಿ ಅಮ್ಮ ಯಾವ್ದ ಯಾವ್ದ ಮಾಡಸ್ಬೇಕು ಅದನ್ನ ಮಾಡ್ಸಿ ಹ ಬೆಳಿಗ್ನ ಕೊಡ್ತಾರ ಇಲ್ಲ ನ ಇವತ್ತು ಕೊಡ್ತಾರ ಇಲ್ಲಾ ಅಂದ್ರೆ ನಾಳೆ ಕಳಸ್ಬೇಕು ಯಾವ್ದು ಬೇಗ ಬೇಕು ಅನ್ಸುತ್ತವರ್ ಅವು ಮಾಡ್ಸ್ಕ ರ ಅವ್ರು ಅಲ್ಲಿಂದನೇ ಲಾರಿ ಕಳಿಸ್ತಾರ ಲಾರಿ ಟೆಂಪೋನ ನಾವ ಕೆಲ್ಸ ಮಾಡ್ತವಿ ಮೇಲೆ ಅಲ್ ಅಲ್ಲಿ ಎಲ್ಲ ಅವರು ಒಂದು ಕೂ ಎರಡು ಕೂ ಗಾಲ್ದೊಂದು ಬಳಗಾಲ್ದೊಂದು ಸೇರಿ ಅದನ್ನ ಪಿನ್ ಮಾಡಿ ಮಾಡಿ ಕೊಡ್ತರಾ ಅಲ್ವಾ
ಈ ಸೈಜವು ಅಂತ ಇಷ್ಟು ಅಂತ ಕೊಡ್ತಾರೆ ಅಲ್ಲಿಗೆ
ಹ್ಮ ಒಂಬತ್ತನೇ ನಂಬರಿಂದ
ಹ್ಮ್
ಇನ್ನು ಚಿ ಹ ಚಿ ಚಿಕ್ಕಕಲಿ ಚಟ್ನಿನ್ನು
ಚಿಕ್ಕಕ್ಳ ಚಿಕ್ಕ ಮಕ್ಳ್ದಿಲ್ವಾ
ಚಿಕ್ಕ ಮಕ್ಕಳದುವೆ
ಅಂದ್ರೆ ಅದು ಬೇರೆ ಮಾಡ್ತಾರೆ
ಹಾ ಅರ್ದು ಮಾಡ್ತೀನಿ
ಹ್ಮ
ಹ ಹನ್ನೊಂದು ಹನ್ನೆರಡು ಹದ್ಮೂರು ಎಂಟು ಒಂಬತ್ತು ಹಂಗ ಚಿಕ್ಕಾಯಕ ಚಪ್ಲಿ
ಹ್ಮ್
ನಂಬದು ಒಂಬತ್ತರಿಂದ ಏಳು
ಅಲ್ಲಿ ಹೋಗಿದ್ರೆ ಬೆಳಿಗ್ಗೆ ಊಟ ಮಧ್ಯಾಹನ ಎಲ್ಲಾ ಅಲ್ಲೇನ ಇಲ್ಲ ನೀವೇ ತಕೋಬೇಕಾ
ನಾವೇ ತಗೊಬೋ ಕೊಡಲ್ಲ ಅವ್ರು
ಅಂಗರ್ ಕೆಲಸ ಅಷ್ಟು ರಿಸಿಸಕ ಇಲ್ಲ ನೀ
ಇವಾಗ ಭತ್ತ ಬತ್ತ ಕಷ್ಟ ಆಯ್ತದ
ಹ್ಮ್
ಕೇೇಳ ನೋವು ಮಾಲೆೆ ಟ ಕೈ ಆಮೇಲೆಲ್ಗ ಕೆಲ್ಸ ಪಪ್ಪನ್ನ ಎರಡು ನೆರದು ಕಾಲುಗಳೆ
ಆಟ ಗಿಟೋ ಇಷ್ಟಕ್ಕ ಇಷ್ಟು ಅಂತ ಮಾತಾಡ್ಕೊಂಡ್ ಕೊಡೋದು
ಆಟೋ ಮಾಡ್ಕೊಂಡು ಆಟೋದಮ್ಮ ಬತ್ತ ಇಲ್ಲ ಕೆೇಟ್ಟೋಗದ ಅಬಿಟ್ಟ ಬರ್ತ ಇಲ್ಲಿ ಬೇರವರು ಯಾರೇ ನಾವ ಬರಲ್ಲ ಕಮ್ಮಿ ಆಯ್ತು ನಮ್ಗ ಅದು ಗ ಇಟ್ಟಲ್ಲ ಜಾಸ್ತಿ ಕೊಟ್ರ ಬರ್ತ ಅಂತೊಂತರ ನಾವು ಒಂದ್ ಸೈಡ್ಗ ಮುನ್ನೂರು ಮಾತಾಡ್ಕೊಂಡಿದ್ನವು ಎಏಡ್ ಸೈಡಿಂದ ಒಬ್ಬ್ರಗ ಆರ್ನೂರು ಹ ನಮ್ಮೈಜ್ಜನ ತಿಂಗಳಗ್ ಮೂರ್ ಸಾವಿರ ಸಿಕ್ಕತಂದ್ರ ಆಗಲ್ವ ಅಂತ ತಿಂಳಿಗೆ ಐ ಸಾವಿರ ಆದ್ರೆ ಬತ್ತಿ ನಿಯಂತ್ರತ್ರ ಇನ್ನೆರಡ್ ಸಾವಿರ ರೂಪಾಯಿಲ್ಲಿ ಆಮೇಲೆ ಕೊಡ
ಹ್ಮ್
ಹಪಾನ್ ಅವನೇ ಬರ್ಲಿ ಇನ್ನೊ ದ್ ವಾರ ಅನ್ನೆಲ್ಲ ರೆಡಿ ಮಾಡ್ಸ್ಕೊ ಬರ್ಲಿ ಆಟೋನ ಅಂದಬಿಟ್ಟು ಏನು ಇದ್ ಮಾಡಿಲ್ಲ
ಇನ್ನನ್ನು
ಏಳಿದ್ರೆ ಕಳ್ ತಿ ನಟ
ಇನ್ ಚಿಕನ್ ಸಾರ ಮಾಡಿದ್ ಮಧ್ಯಾಹ್ನ ನಮ್ಮ ನಮ್ಮ ಮಾವ ಅವರು ಬಂದಿದ್ರು
ಹ್ಮ್
ಬಂದ ಅದ ಇನ್ವಿಟೇಶನ್ ಮದ್ವೆೇದು ಲಗನ್ ಪತ್ರ ಕೊಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ರಲ್ಲ ಚಿಕನ್ ಸಾರು ಮಾಡಿದ್ನು ಬಂದು ಎಲ್ಲರಿಗೂ ಕೊಟ್ಬಿಟ್ಟು ಹೋದ್ರು
ಹ್ಮ್
ಅದಕ್ಕೆ ಚಿ ಚಿಕ್ಕನ್ ಸಾಂಬಾರಗ ಅದು ಅಲ್ಲೇ ಐತೆ ಇನ್ನು ಅನ್ನ ಮಾಡ್ಕೊಬೇಕ ಅಷ್ಟೇ ಅನ್ನಾನ ಮಧ್ಯಾಹ್ನನೆ ಮಾಡಿರೋದ ಆಯ್ತೆ ಬಾತು ಬೆಳಗ್ ಟಮಟ ಭಾತ್ ಮಾಡಿ ಅದು ಅಯ್ತೆ
ಎಲ್ಲ ಎಲ್ಲಿ ಹೋದ್ರು
ಎಲ್ಲ ಇಲ್ಲ ಅವ್ರೇ ಅದು ಮದ್ವೆಗೆ ಸೀರೆಗಳು ಬೆಂಗಳೂರಿನಿಂದ ನಮ್ ಚಿಕ್ಕಮ್ಮ ತಗದ ಕುಟ್ ಕಸಿದ್ರು ಅದನ್ನ ಉಟ್ಕೊಂಡ್ ಉಟ್ಕೊಂಡ್ ನೋಡ್ತಾರ್ರೀ ಸೀರೆಗಳನ್ನ ಹ್ಮ್ ಎರಡ್ ಸೀರೆ ನೀನು ತಗದ ಕೊಟ್ ಕೈಸಿದ್ರು ಅದ್ನೇ ಉಟ್ಕೊಂಡು ಉಟ್ಕೊಂಡು ನೋಡ್ತವ್ರಿ ಮದ್ವೆಗ ಅಂತಲ್ಲಾ ನಮ್ಮ ಅಮ್ಮಂಗೆ ಅಂಬಿಟ್ಟು ತಾಕ
ಯಾವಥಾವ ಸೀರುಗಳವು
ಮಾಮೂಲಿ ಗ್ರೇಪ್ ಸಿಲ್ ಸರೆ ಮಾಮೂಲಿ ಸಿಂಪಲ್ ಮೈ ಬಾರ್ಡ್ರ ಸೀರೆ ತರನೆ
ಅದೇ ತಗಂಡಿನಿ ಅಲ್ಲಾ
ಈಗ್ ಈಗ್ ತಕೊಂಡಿದೀರಲ್ಲ ಆ ತರದ್ದಲ್ಲ
ಹಾ
ಬೇರೆ ಬಾಡ ಸೀರನೇ ಅದ್ರೆ ಮೆತ್ ಮೆತ್ ಅಯ್ತೆ ಉಟ್ಕಳಕ್ಕೆ
ಅದೇ ಈ ಮದುವೆೆಗೆ ರೆಡಿ ಆಗಾರ ಆಗಾರ ಬ್ಲೌಸ್ ಗ್ಲಿಸು ಹೊಲ್ಕೊಂಡು
ಇನ್ನು ಹೊಳ್ದಿಲ್ಲ ಈಗ ತಂದಿರವು ನಾಳೆ ಹೋಗ್ಬೇಕು ಕಳಿಸತೀನಿ ದುಡ್ಡ ಅಂದಾರ ಇವತ್ತು ಇಲ್ಲ ನಾಳಕ ನಾಳೆ ಕಳಿಸತೀನಿ ಅಂದಾರ ನಾಳಕ ಮೈಸೂರ್ಗ್ ಹೋಗ್ಬೇಕು
ಹ್ಮ್ ತಗೋಬಾರ
ಹ್ಮ್
ಮಧ್ಯಾಹ್ನ ಅವಳು ಸ್ಕೂಲ್ಗೆ ಹೋಗಿದ್ದು ಐಯ್ ಗೊತ್ತಿಲ್ಲ ಅದ ಏನ್ ಮಾಡ್ತಾರೋ ಇನ್ನುೂ ಡಿಸೈಡ್ ಮಾಡಿಲ್ಲ
ಹ್ಮ್ ನಿಮ್ಮ್ ಅವ್ವರು ಯಾವತ್ತೂ ಬಂದರು
ನಮ್ಮ್ ಅವ್ವ ಶುಕ್ರವಾರ ಬರ್ತಾರೆ ನೀರು ಉಯೋ ದಿನಕ್ಕೆ
ಇವತ್ತ ಎಂಟು ದಿನಕ
ಹ್ಮ್
ಹ್ಮ್ ನೀ ಮಗು ನಿಮ್ಮತ್ತಲ್ಲ ಇದಿದಾರೆ
ಹ್ಮ್ ಹೋಗ್ಬೇಕು ಹೋದ್ರೆ ಬ್ಲೌಸ್ ಇನ್ನು ಹೋಳಿದಿಲ್ಲ ಈಗ ಒಂದು ಹೊಳ್ದು ಮುಗಸಿನಿ ಈಗ ಇನ್ನು ಒಂದ್ ಹೊಳಿತಾವ್ನಿ
ಹ್ಮ್ ಬಂದ್ರೇನು ಮದ್ವೆಗ ಬಂದ್ರೆನು ಬೀಗಾರ ಊಟ ಎಲ್ಲಾನ ತರ್ಸ್ಕು ಬೀಗರ ಊಟ ಈಗೆಲ್ಲಿ ಸುಮ್ನಿರೇ
ಅದು ಶೂನ್ಯವ ಅಮ್ಮ ಅಮಾವಾಸ್ಯ ಬಂದ್ಬಿಡ್ತ ಅಂತಲ್ಲಾ ಮದ್ವೆ ಅದ್ ಎರಡ್ ದಿನಕ್ಕೆ ಮದ್ವೆ ಹನ್ನೊಂದು ಹನ್ನೆರಡಕ್ಕೆ ಸೋಮವಾರ ಶನಿವಾರ
ಎಲ್ಲಿ ಮದ್ವ ನಾಗ
ಹ್ಮ್ ಮಾದೇವ್ ನಗರ ಅಂತ ಅಲ್ಲಿ ಪಕ್ಕದಲ್ಲೇ ಐತೆ
ಗೋಳರಲ್ಲಿ
ರಿಂದ ಒಂಚೂರ್ ಮುಂದೆ
ಗೊತ್ತು ಗೊತ್ತು ಚೌಟ್ರಿ ಗೊತ್ತುಕನ ತಕ್ಕ
ಅಲ್ಲೇ ಮದ್ವ
ಏನಂತೆ ಹೇಳ ಹೇಳುವ ಹೆಸ್ರು
ಮಂಟಪದ ಹೆಸ್ರ
ಆ ರೋಡ್ ಸೈಡ್ ಅಲ್ಲಿ ಅದಲ್ಲ
ಇಲ್ಲ ನಂಗೆ ಆದ್ರೆ ಆ ಕಡೆ ಸೈಡು ಅಂತ ಅಂದ್ರು ಅಷ್ಟೇ ಎರಡವಂತ ಅಲ್ಲಿ ಒಂದು ಗಾಜನಂತರ ಆಯ್ತ ಮ ಅದೆಲ್ಲ ಅದು ಜಾಸ್ತಿ ಹೇಳುದ್ರಂತೆ ಒಂದು ವರೆ ಲಕ್ಷ ಮೇಲೆ ಅದಕ್ಕೆ ಮಾಡಕ ಆಗಲ್ಲ ಅಂದ್ಬಿಟ್ಟು ಮಾಂಬ್ಲಿ ಕಮ್ಮಿ ಅದೆ ಒಂದ್ ಎಪ್ಪತ್ತೈದ್ ಸಾವರನದ್ ಎಷ್ಟ್ ಗೊತ್ತಿಲ್ಲ ನಂಗೆ ಅದೆಷ್ಟು ು ಇಲ್ಲೇ ಮಾಡ್ಕೊಂಡಾರ
ನೋಡಿ ನೀ ಚೌಟ್ರೆನ ನಮಗೆ ಎಡ್ ತಲೆ ಎಂಬರ್ಲ್ಲ ಯಾವ ಹ್ ಎರಡು ತಲವ್ರರು ಮದುವೆಗೆ ಹೋಗಿದೆ ಚೌಟ್ರೆಗ ನಾನು
ಹ್ಮ ಹ ಚೆನ್ನಾಗಐತೆಂತ ಎಲ್ಲ ಅಂದ್ರು
ಹ್ಮ್ ಹೋಗ್ ನೋಡಿ ನಿಮ್ ಮದುಗ ಒಬ್ಬ್ರ ಮದುಗ ಹೋಗಿದಿ ಚ ಅಲ್ಲಿಗ
ಹ್ಮ್ ಬರ್ರ ತಕಳಿ ಈಗ
ಅವ ನಮ್ಮೂರು ಬಯಟ್ನಿನ್ನ
ಅದೇನು ಅದಕ್ಕೆ ಬಂದಿದರಂತೆ ಅತ್ತ ಅವ್ರು ಹೇಳಿದ್ರೆ ಅತ್ತಗೆ ಹಯ್ತಿದ್ವಿ ಅಂತಂತ ಹ ತಿರು ಅದಕ್ಕೆ ಹೋಯ್ತನ್ ಬಿಡು ಈ ನಾಳಕ ಅತ್ ಏನೋ ಇಲ್ ಹೋಗಬೇಕಂತೆ ಎಂತ ಅವರದು ಪಿರಿಯಾಪಟ್ಣ ದೂರ ಆ ಕಡೆ ಸೈಡು ಅವಗತ್ ಸ್ಟ್ ಕೊಟ್ಟು ಬಂದ್ಬಿಡ್ಬೇಕು
ಹ್ಮ
ಬೇಕಾದ್ರ ಇಷ್ಟ ದಂಡ ದಂಡ ಊರು ಕೊಟ್ಕೋತಿನಿ ಅಂತಂದ್ರು
ಹ್ಮ್ ನಮ್ಮೂರ್ಗ ಹೋಗೋದನ್ಕ ಮಾಡು ಫೋನ ಹೇಳ್ತನ ಬೇಕಾದ ಮಾಡ್ರಿಸ
ಹ್ಮ ಸರಿ ಆಯ್ತು ಹ್ಮ ಕೇಳ್ತೀನಿ ಅವ ಫೋನ್ ಮಾಡ್ತೀನ್ಿ ಬಿಡಿ
ಹ್ಮ್
ಇರಲ್ಲ ಅಂತಿರಲ್ಲ ಆದ್ರೆ
ನಾವು ಮನೇಲಿ ಇರಲ್ಲ ಗೋಳೂರವರು ಅಂದ್ರ ಕೊಟ್ಬೇಕ ಅಂದ್ರೆ ಈಸ್ ಕತ್ತರ ಮಡಗ್ತಾಳ ರೂಮಲ್ಲಿ ಪೇಂಟಾಗಿ ಹೇಳ್ತಾಳ ಗೋಳೂರುೋರು ಅಂತಂದ್ರೆ ಈಸ್ ಕತ್ತಳ
ತೊಂದರೆ ಆದ್ರೆ ಯಾವತ್ತು ಅಂತ ಗೊತ್ತಿಲ್ಲ ನಾಳಕ್ ಮಾತ್ರ ಪಿರಿಯಾಪಟ್ಣಆ ಕಡೆ ಸೈಡ್ ಹೋಗ್ಬೇಕಂತ
ಹ್ಮ್
ಭಾನುವಾರ ಇಲ್ಲ ಸೋಮವಾರ
ಇಲ್ಲಿ ಎಲ್ಲಕ್ಕೂ ಕೊಟ್ಟು ಮುಗಿಸಿದ್ದಾರೆ
ಹ್ಮ್ ಇಲ್ಲಲ್ಲ ಮುಗಸುದ್ರಂತ ಬೆಂಗಗಳೂರು ಈ ಕಡೆ ಸೈಡು ಮಾನಹಳ್ಳಿ ಎಲ್ಲಕ್ಕೂ ಇವತ್ತು ಹೋಗಿ ಎಲ್ಲಾನು ಮುಗಿಸ್ಕ ಬಂದ್ರು
ಅವರು ಮಾಡ್ ಅವ್ರು ಮಾಡ್ತಿರೋದ ಮದ್ ಮಾಡ್ಕತಿರೋದ ಮದ್ವನಲಿ ಇವರು ಮಾಡ್ತಿರದ
ಯಾರು
ಎಣ್ಣನ ಕಡೆವರ್ದ ಗಂಡನ ಕಡೆವರ್ದ ಹ್ಮ್
ಇವ್ರ್ದೇ ಅಲ್ಲ ಗಂಡನ್ ಮನೆ ಅವರೇ ಕೊಟ್ಟವ್ರ
ಹ್ಮ್ ಹ ಹಾಗೆ ಮಾಡ್ಕೊ ನಾನ್ ಇಷ್ಟ ಕೊಟ್ಟ ನೋಡ್ರ ಆರ್ ವರ್ಷ ಏಳ ವರ್ಷ ಏನ್ ಮಾಡ ಹತ್ರ ಬೆಳಿಗ್ಗೆ ಅಂದ ಹಿಡ್ಕೊಂಡಂಗೆ ಅದ
ಹ್ಮ ಇಲ್ಲಿ ಬತನ ಎಲ್ಲ ಒಂದ ನ ಒಂದ್ೆರಡ ಹಾನಿ ಇಡ್ತದ
ಹ್ಮ್ ಬೆಳಿಗಿನಾಗು ನೆನ್ಕೊಂಡು ಓದು ನೆಡ್ಕೊಂಡು
ಹ್ಮ್ ಬೇರೆ ಆಟೋನವರು ನೀವು ಬೇರೆ ಆಟೋನವ್ರು ಹತ್ಕೋಬೇಕಕ್ತಾನೆ ಜಾಸ್ತಿ ದುಡ್ಡು ಹೇಳ್ತಾರ
ಹತ್ತಿಸ್ಕಳ್ಳಾ
ಅ ಕಡೆ ರೂಟ್
ಹೋಯ್ತವಾ ಆಟಗಳು ಒಬ್ಬರ ಆಟದವರುನ್ನ ಇನ್ನೊಬ್ಬರು ಹೊತ್ತಿಸಕೊಳ್ಳು
ಒಬ್ರ ಆಟದವನ ಅಂದ್ರೆ
ಈಗ ನ ಆಮೇಲೆ ಸ್ವಂತ ಬೇರೆ ಆಟೋ ಮಾಡ್ಕೊಂಡಿರ್ತೀನಿ ಅಲ್ ಅವರು ಇನ್ನು ಈಗ ಅವ್ರ ಆಟೋ ಬರ್ದಿಲ್ಲ ಅಂದ್ರ ಅವರು ನಡ್ಕೊಂಡ ಹೋಗ ನಮ್ಮ ನಾವು ಹತ್ತಿಸ್ಕೊಳ್ಳಲ್ಲ.
ಓ ಹಂಗಬೇರೆ
ಅಂಗ
ಮಾಮೂಲಿ ಆಟ ಅದ ಮೇಲೆ ದುಡ್ಡು ಕೊಟ್ರೆ ಸಾಕು ಯ
ಹ್ಮ್ ನಾವ್ ನಾವು ಹತ್ತಸ್ಕತಿಮಿ ಬೇರೆಯವ್ರರು ಹತ್ತಿಸಕೊಳಲ್ಲ.
ಹ್ಮ್ ಹಂಗೆ ಮಾಮೂಲಿ ಮಾಮೂಲಿ ಆ ಹೋದ್ರೆ ಸರಿ ಬೇರೆ ಜನ್ರಲ್ಲ ಮಾತ್ರ ಹಿಂಗ ಇರ್ತದೆಲ್ಲಾ ನಾವು ಎಲ್ಲಾರ ಕರ್ಕೊತೀವಿ ಹಂಗೆ
ಮಾಡ್ಕೋ ಹೋದ್ರ ಹೋಗಕ್ನೂರು ಬರತ್ ನೂರು
ಓ ಹಂಗಗೆದ್ದ ದುಡ್ ಜಾಸ್ತಿ ಅಂತ
ಒಬ್ಬೊಬ್ಬ್ರಗ ಹೋಗೋಕ ನೂರ್ ಬರಕ್ ನೂರ್ ಹಂಗ್ ತೊಕತಾರೆ
ಹ್ಮ್
ಹ್ಮ್ ಅದಕ್ಕೆ ಒಬ್ಬರ ಅಡ ಬರಣ ಒಬ್ಬರ ಹತ್ತಸತೀವಿ ಹತ್ತಿಸಕೊಂಡ್ರ ಕುೂತ್ಕೊಂಡ್ರ ಅಲ್ ಕುೂತ್ಕ ಇಲ್ ಕುೂತ್ಗ ನಿತ್ಗ ಅಂತಾಲ
ಆಟದಲ್ಲಿ ಎಲ್ ನಿಂತ್ ಕಳಕ ಆಯ್ತದೆ.
ಒಳಗ ಬುಕ್ ನಿಂತಕಬೇಕು
ಹ್ಮ್ ಅದ ಹೆಂಗಪ್ಪ ನಿತ್ ಕಳಕ್ ಆಯ್ತದೆ ಅಲ್ಲಿ.
ಹಂಗ ಇದು ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲಿ ಕೆಲಸ ಬಿಟ್ಟತಕ್ಷ ನು ನಡ್ತಂದರು ಇಲ್ಲಿ ಬ ಬಸ್ ಸ್ಟ್ಯಾಂಡ್ ಹತ್ರ ಉಳ್ಳಳಿ ರೋಡ್ ಗೊತ್ತ ಸರ್ಕಲ್
ಹ ಹ ಗೊತ್ತು ಗೊತ್ತು.
ತರಕಲಿನ ಮುಂದಕ ಹಲ್ಲ ಹೋಗಿ ಹಲ್ ಗಂಟೆ ನಡ್ಕ ಬಂದ್ಬಿಡ್ತೀನಿ
ಹ್ಮ್
ಅಲ್ಲೊಂದು ಬಸ್ ಅದೇ ಸರ್ಕಲ ಬರ್ತೀನಿ
ಹ್ಮ್ ಅದು ಆಯತ ಸರ್ಕಲ್
ಹ್ಮ್ ಸರಿ ಸರಿ ಅಲ್ಲಿ ಪುನ ಹುಳ್ಳಳ್ಳಿಲ್ಲಿ ಇಳ್ಕೊಂಡು ಇತ್ತಾಗ ಬರದು ಊರುಲಿಪೆಟ್ ಬಸ್
ಹ್ಮ್ ಸರಿ ಆಯ್ತು ಆಮೇಲ್ ಮಾಡ್ತೀನಿ.
ಹಾ